ಹಲೋ ಹ
ಆರ್ತಕ್ ಸರ್
ಹಾ ಎಮ
ಏನಲ್ರೀ ಈಸರ ಊಟ ಸುಮ್ ಗ್ದ ಈಸರ ಊಟ ಮಾಡಿ ಬಂದೆ ಆ ಸರ್ ಹಾ ಊಟ ಮಾಡ ಬಂದ್ ಕೂತವ ನೀವ ಏನ್ ಮಾಡ
ಏನಲ್ ನೋಡ್ರಿ ನಾವು ನಾವು ಊಟ ಮಾಡಿ ಬಂದಾಗ ಫೋನ್ ನೋಡಕೊತಿದ್ವಿ ನೋಡ್ರಿ ಸ್ವಲ್ಪ ನೇಚರ್ ಬಗ್ಗೆ ಸರ್ಚ್ ಮಾಡಕ್ಂತಿದ್ರಿ
ಹಾ ರ ಏನ್ ಏನ್ ಸರ್ಚ್ ಮಾಡ್ರಿ
ಅದ್ರೀ ಸ್ವಲ್ಪ ನೇಚರ್ ಹೆಂಗ ಐತಿ ಹಂಗ ಹಿಂಗ ಸರ್ಚ್ ಮಾಡಂತಿದ್ರರಿ ಹೌದ ಪೊಲ್ಯೂಷನ್ ಬಾಳ ಎಲ್ಂಟೈತಿ
ಉದ್ರದು ಉತ್ತರ
ಅದ ರೀ ಪೊಲ್ಯೂಷನ್ ಎಲ್ಲಿ ಬಾಳ ಹೊಂಟೈತಿ ಅದನ್ನ ಸರ್ಚ್ ಮಾಡ ಹೋಗಿದ್ ನೋಡ್ರಿ
ಹಾ ರೀ ಇಲ್ರರಿ ಅದು ಏನ್ ಕೊಡದ್ರಿ ಉತ್ತರ ಈಗ ಗೂಗಲ್ ಸರ್ಚ್ ಮಾಡಿದಿರಲ್ಲಾ ನೇಚರ್ ಹೆಂಗದ ಏನ ಅಂತ ಹೇಳಿ ಅದಕ್ಕ ಆ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತರಿ ಅದ
ಅದು ಈಗ ಬಹಳ ಪೊಲ್ಯೂಷನ್ ಇದ್ರ ತರ ಆಗ ಅಂತ ಕೊಡ್ತರಿ
ನೀನ ಎದ್ರಲ್ಲಂತಾರೆ
ಇವ ಗಾಡಿ ತಗ ಆಟಾಡೋದಂತ್ರ
ಹಾ
ಮೆ ಅ ಇದನ್ನು ಒ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರ ನೋಡ್ರಿ
ನಷ್ಟಕ್ಕ
ಪ್ಲಾಸ್ಟಿಕ್ ಸುಡೋದ್ರ ನಂತರ ಅದ್ರಂತ್ರ ಬಾಳ ಭಾಳ ಆಗಂದತಿ ಅಂಂತೇಳಿ
ಹ್ಮ್ ಹ್ಮ ಹ್ಮ ಅದನ್ನು ಈಗ ಜಾಸ್ತಿ ಮಾಡ್ಲಾರಪ್ಪ ಬಾಟ್ಲಿ ಸುಡೋದು ಪ್ಲಾಸ್ಟಿಕ್ ಸುಡೋದು ಬಾಳ ಜಾಸ್ತಿ ಮಾಡ್ಯಾರ
ಅದ ಅದಾರೆ
ಬರ
ಅದಕ್ಕ ನಾನು ನಮ್ಮ ಸರ್ ಸ್ವಲ್ಪ ಹೇಳಿದ್ರೀ
ನಾಸರ್
ಹ ನಮ್ಮ ಸರ್ ಒ ಬ್ರದರಲ್ಲಿ ಜಿ ಪಿ ಬಿ ಅಂತೇಳಿ
ಯಾರ್ರೀ
ಜಿ ಪಿ ಪ ಸರ್ ಇದ ಸಾತ್ಯವ ಸಾರ ಅಂತ ಅದ್ರ ಒಬ್ರು
ಹ ಹಾ ಹಾ ಹಾ
ಅವ್ರ ಹೇಳ ಏ ಬರೀ ಒ ಇದು ನ ತರ್ರ ಏನಂತಾರಲ್ರರಿ ವಚನಗಳು ಹೇಳ್ತಾರ
ಅವ್ರು ಕನ್ನಡ ವ್ನ ಹೇತಾರಲ್ರರಿ
ಬರರೆ ವಚನ ಹೇಳಿ ಅದ್ರ ಅರ್ಥ ಹೇಳಿ ಅದ್ರ
ಹಾ ಹಾ ಹಾ ಹಾ ಹ್ಮ ಹ ಹ್ಮ ಮಾಡಬಿಡ್ದ್ರಿ ಬಾಾರಣಂಗ ಹಾಗದೆ ಹ ಹೇಳಾನಂದ ನಮ್ಗೆ ಏ ಕನ್ನಡ ನಾವ ಗೂಗಲ್ ನ ಸರ್ಚ್ ಮಾಡ್ರ ಗೊತ್ತ ಆತಾವ ಅದು ಬಿಟ್ಟು ಕ್ಲಾಸ್ ಹೇಳದು್ ಬಿಡದು ಹ್ಮ
ಅದಾರಿೀ ಬ್ರೀ ಅದ್ನ ಮಾಡದ್ರ ಅವ್ರ
ಹ್ಮ ಸುಮ್ ಟೈಮ್ ವೇಸ್ಟ್ ಮಾಡ್ತಾರಪ್ಪಾ
ಹಾ ಬರೀ ಟೈಮ್ ವೇಸ್ಟ್ ಮಾಡಿದನನೆ ಅದು ಮಾಡಿದನನೆ ಮಾಡ್ತಾರಂಗ ಅವ
ಮಾಡನಾ ಹಡುಗುರಂಗ ಉದ್ದರತ ಎಡ್ರ
ಅಂತ ಬಂದಿ ಹದ ಇಂಟ್ರೆಸ್ಟ್ ಹ್ಬಿಡ್ತೈತಿ ಅಂದಾರೆೆ ಮತ್ತ ಹಾ ಅದಾರೆ
ನಮ್ದು ಓದಬೇಕಂತ ಇಂಟ್ರೆಸ್ಟ್ ಇರ್ತಲ್ಲ ತಗದೇ ಬಿಡ್ತಾರ ಅವ್ರು ಬಟ್ ಇಂಟ್ರೆಸ್ಟ್ ಬರ ಕೊಡಲ್ಲ ಬರ ಮಜಾ ಮಾಡದ ಅದು ಮಾಡದ ಅದು ಮಾಡ್ದ ಮಾಡ
ಅದ ಅದಾರಿ
ಎಲ್ಲಿದ್ದೀರ ನೀವು
ಇಲ್ಲೇ ಕಾಲೇಜ್ರೀ ಏನ್ ಬವುರೆ
ಹಾ ಅವ್ರ ಅಲ್ಲಿ ಯಾರನ್ರು ಲತ್ತರಾಯವರನ್ರು
ಹಾ ಇಲ್ಲ ಅಲ್ಲ ಹತ್ತಾರದರ ಅವಳು
ನ್ ಮೂರುಷರ್ ಪಿ ಹೆಚ್ ಪಿ ಹೆಚ್ಡಿ ಹಲೋ
ಎ ಅ ಬಳ ಎ ಹೌ ಏನಲ್ಲ ಅಂದ್ರೆ ಒಂದು ಒಂದ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಐತ್ ರೀ ಅವ್ರಿಗೆ ಏನಿಲ್ಲಂದ್ರ
ಹಾ ಹಾ ಜಗ್ಗದಾರಪ್ಪಾ
ತೋರ್ಸಿ
ಮತ್ತತ್ ಮತ್ತೊ್ ಕಾಲೇಜ ಎಷ್ಟ ಅದ ಅರಿಕುನ್ರಿ ಹಲೋ
ಹೇಳ ಹೇಳಿ್ರಿ
ಇಲ್ಲಾ ಇಲ್ಲಿ ಹತ್ ಹತ್ ವರ್ಷದ ಅಂದ್ರ ಮತ್ತೊಂದ ಕಾಲೇಜ್ ನ ಎಷ್ಟ ಇರ್ಲಕ್ಕಿಲ್ಲ ಅಂತ ಇನ್ನ
ಅದೇ ರೀ ರಾಯಚೂರ್ನಾಗ ಒಂದ ಒಂದ್ ಹತ್ತು ವರ್ಷ ಐತ್ರಿ ರಾಯಚೂರುನಾಗ ಒಂದ್ ಹತ್ತು ವರ್ಷ ಐತೆತ್ರಿ
ಇಪ್ಪತ್ತು ವರ್ಷ ಇದ್ರೆ
ಹಾ ಇಪ್ಪತ್ ವರ್ಷ ಆತ್ರಿ ಒಂದ ನಲ್ವತ್ತ ಒಂದ್ ಐವತ್ ವರ್ಷ ಅದ್ರೀ ಇನ್ನೊಂದು ಹತ್ತು ವರ್ಷ ಆಗೈಐತ್ರಿ ರಿಟೈರ್ಮೆಂಟ್ಗೆ
ಹ್ಮ ಹಾ ತೊೊಂಡ್ರ ಅಂದ್ರೆ ಮತ್ತ ಜಿಂದಗಿ ಅವ್ರ್ದ ಮತ್ತ
ಹಾ ಅದಾರೀ ನೀವಲ್ಲದ್ರಿ
ನ ಇದ್ರದಾಗ ಇದ್ದಾರ ಇಲ್ಲಿ ಯಾದಿಗಿರಾಗ ನಾ ಹೋತೀನ ಅದು ಮಾಡದು
ಹಾ ಹಾ ಅಂದ ಮಾಡದ
ಆರು
ಈಗ ಸೆಕೆಂಡ್ ಸೆಮ್ ಫೋರ್ತ್
ನಮ್ಧರಿ ನಾವ್ ಕಾಲೇಜ ಕಾಲೇಜ್ ಯಾದಗಿರಿ ಬಿ ಎಸ್ ಬಿ ಎಸ್ ಸಿ ಮಾಡವ್ರಿ ಬೇಸ ತಾಮನ್ ಬಿ ಎಸ್ ಸಿ ಮಾಡವ್ರೀ ಹಾ ಅದೇ ಮಾಡಿ ಹಾ ಟ್ರಿಪ್ ಹೋಗ್ಬಂದೇವಿ ಈಗ
ಹಾ ಹಾ ಹಾ ಎಲ್ಲಿಗೆ ಹೋಯಿದ್ರ ಟ್ರಿಪ್
ಹಾ ದಾಂಡೇಲಿ ಗೋವಾ ದಾಂಡಲಿ ಗೋವಾ ಚಿಕ್ಕಮಂಗಳೂರು ಹ ಮಸ್ತ್ ಮಜಾ ಮಾಡ್ ಬಂದರ ಹಾ
ಹಾ, ಹಾ, ಹಾ-
ಹಲ್ಲ ವಿಲ್ಲ
ನಾವ ಎಲ್ಲಿ ಹೋಗಿಲ್ರಿ ಹೋಗ ಅಂತ ಅನಕುಂತೀವಿ. ಎಲ್ಲಿ ಹೋಗಿಲ್ ನೋಡ್ರಿ ಹೋಗ್ಕ್ನ್ನ ಕುಂತೀವಿ ಎತ್ಲಾ ಚಲೋ ರೀ ಎಲ್ಲಾ ಹೋಗ ನಡ್ರಿ ಇತ್ಲಾಗ ಚಿಕ್ಕಮಂಗಳೂರ್ ಸೈಡ್ ಹೋಗನ್ನ್ರೀ ಏನ ಶಿವಮೊಗ್ಗ ಸೈಡ್ ಹೋಗನ್ರೀ
ಶಿವಮೊಗ್ಗ ಸೈಡ್ ಹೋಗನಾಡ್ರಿ
ಅದ ಅದ ಶಿವಮೊಗ್ಗ ಸೈಡ್ ಹೋಗ್ಬಿಡ ನೋಡ್ರಿ ಆ ಕಡೆ ಚಲೋ ಐತೆಲ್ಲಾ ನೇಚರ್ ಆ ಕಡೆನ ಹೋಗಾರಿ ಅವ ರಾಜುಗೌಡ ಅಂತ ಇದ್ನಲ್ಲ
ಆ ಅವೂರು ಎಂಟ್ರ ಅವದು ಹಾ, ಹಾ, ಹಾ ಹೌದನ್ರಿ ಇವತ್ತಾಹೋಗಾನ್ನ್ರೀ ಅವಾ ಊರಿಗಿ.
ಹರಿೀ ಅವ್ರ ಪಪ್ಪಾ, ಮಮ್ಮಿ ಬಾ ಅಂದಾರ್ ಅಂತ ರಿ.
ಹಾ, ಹಾ,, -
ಅವ್ರ ಪಪ್ಪಾ, ಮಮ್ಮಿ ಬಾ ಅಂದರಂತರಿ. ಹ್ಮ, ನಾ ಹೋಗ್ಬೇಕಲ್ರೀ ಪಪ್ಪಾ, ಮಮ್ಮಿ ಕರ್ದಾರ ಅಂದ್ರ ಅವ್ರ ಸಲಂದೆ ಎಲ್ಲ ಅದ ಹಾ, ಇವತ್ತ ಹೋಗ್ಯಾನ್ರಿ,
ಹಾ, ಹಾ
ಹ್ಮ್
ಮತ್ತೇನಂತರಿ ಗಂಡೇಶ್ವರ.
ಎಾ ನೀವೆ ಹೇಳ್ಬೇಕ್ರಿ ಎನ್ ನಡದಾದಲೆಕಾರ್ತಿಕ.
ಮತ್ತೆ ನಿಮ್ ಕಡೆ ನೆಚರ ಹೆಂಗ್ ಐತ್ರಿ,
ನೆಚರೆಲ್ಲಾ ಚಲೋ ಆದ್ರಿಮಳಿ ಬಂದದ್ರ ದಬಾಸಿ.
ಹಾ, ಹಾ,, -
ಚಲೋ ಆಯ್ತರಿ,
ಹಾ, ಹಾ,, -
ಹ್ಮ ರ
ಮಳಿನಮ್ ಕಡೆ ಇಲ್ಲ ಅಲ್ರಿ ಇಲ್ಲಿ. ಮಳೆ ಇಲ್ಲ ಏನಲ್ರಿ
ನ ಕಡೆ ಬರಲನ್ತ್ೀ
ಒಣಗ ಕುಂತವ ನೋಡರಿ.
ಹ್ಮ
ಏನ್ ಮಾಡ್ಬೇಕನ್ನದ ಗೋತ್ತಾಗವ್ಲದ.
ಹ ಒಣಗತಾವರಿ ಮಳಿ ಬರ್ ಬರಲಿಲಂದ್ರ ನೀರ್, ನೀರ್ ಬಿಡ್ಬೇಕ್ರಲ್ರೀ ನೀರ್ ಆಸ್ಬೇಕಲ್ಲ.
ನೀರ ಇಲ್ಲಿರಿ ನಮ್ದು ಬ್ಯಾರರ್ದ ತೋಗಬೇಕ್ರಿ ಮತ್ತ ಈಗ.
ಹ್ಮ್
ಅವರು ಬಾಳ ರೊಕ್ಕಹೇಳಾರಅವರು ಇಪ್ಪತ್ತು, ಹತ್ತೈದು ಪರ್ಸೆಂಟ್ ಹೇಳ್ತಾರೀ
ಹ್ಮ, ಬಂದಿದ ಪ್ರಾಫಿಟ್ನಾಗ ಅವ್ರ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೇಕಂತ್ರರಿ.,
ನಮ್ಗೆ ಏಟು ಬರ್ತಾರ ಇಪ್ಪತ್ತೈದು ಪರ್ಸೆಂಟ್
ಹಾಂಗ ಆಂದುರ್ ಹೆಂಗ ಉದ್ಧಾರ ಐತನ್ ರಿ
ಹಾ ಅದಾರೆ ಮತ್ತ ಅವರು ಕೇಳಿದ್ರ ಇಲ್ ನಮ್ಗುನೀರ್ ಬೇಕಾಗತ್ತಾ ನಮಗ ಇಟ್ಕೊಂಡು ನಿಮಗೆ ಕೊಡ್ಬೇಕು ನಾವು ಅಂತರಿ ಅವರು.
ಏನ್ರರಿ ಕಮ್ಮಿ ಮಾತಾಡ್ಬೇಕಲ್ರಿ ಅವರು.
ಏ ಹದು ಆದ್ರೆ ಹೇಳ ಸ ರೀ ನಮ್ಗು ನೀರು ಬೇಕಾಗಿರ್ತಿದೀ ನಮಗೆ, ನಾವು ಕೊಡ್ತೀವಲ್ರಿ ಮತ್ತನಿಮ್ಗ ಅಂತ ರೀ ಅವರು ಕೇಳಿದ್ರ.
ಹಾಂಗ, ಹಿಂಗ ಕಥಿಹೇಳ್ಬೇಕ್ರಿಅವ್ರಿಗೆ.
ಏನ್ ಕಥಿ ಕೇಳಿದ್ರುಕೇಳಲ್ ಬಿಡ್ರಿ ಇಲ್ಲಿ ಎಲ್ಲಾ ರೈತರನ್ ತುಳ್ಯಾಕ ನಿಂತ್ ಬಿಟ್ಟಿರಿ ಎಲ್ರೂ.
ಹ್ಮ ಎಲ್ಲ
ಅದ ರೀ ಅದಾರೆ ಎಲ್ಲದ್ರೆ ನೆಟ್ವರ್ಕ್ ಯಾಕ ಕರೆಕ್ಟ್ ಇಲ್ಲ
ನಾ ಕರೆಕ್್ರ ಏನ್ ಅದ ರಿಅಲ್ಲಿರ ರೂಮ್ನಾಗಿದ್ದೀನಿ ನಮ್ಮ ಮನಿ ಮ್ಯಳಾಗಿ ಮ್ಯಾಲ ಅಂದ್ರನು ನೆಟ್ವರ್ಕ್ ಬರ್ಲಕ್ಕದ
ಹಾ ಹಾ ಬಡ್ ಸಕೆಂಡ್ರಿ ಏನ್ರಿೀ ಒಟ್ ನೆಟ್ವಕ್ ನೆಟ್ವರ್ಕ್ ಇದ್ದಲ್ಲೇ ಮಾತಾ್ರಿ ಒಟ್ಟ ಅಂದ್ರೆ ಕರೆಕ್ಟ್ ಕೇತ ನಮಗೆಲ್ಲ
ಹಾ ಈಗ್ ಕೇಸುತದ ಇಲ್ರಿ
ಹಾ ಕೆಳ್ಸತ್ರ ಕೆಳ್ಸತ್ತ
ಹಾ ಮಾತ್ರೆ
ಮತ್ತೇಏನೆಲ್ಲ ನೋಡ್ರೆ ನೀವ ಹೇಬೇಕಲ್ಲ
ಹಾ ನ ಏನಲ್ರಪ್ಪಾ ಆರಾಮಿದ್ದೇವ ನೀವ್ ಆರಾಮಿದ್ರಲ್ಲಾ
ಏ ಆರಾಮಾಮದರ
ಹ್ಮ್ ಇದು ಗೀಡ ದೇವಚರಿ ನಿಮ್ ಕಡೆ ಜಡ ಮನೆ ಪರಿಸ
ನಾವು ಈಗ ಹೊಲ್ದಾಗ ತೆಗದ್ ಗಿಡ
ಹ್ಮ್
ತೆಗ ಕೇರ್ಲ್ರಿ ತೇಗ
ತೆಂಗಿನ ಗಿಡಾ
ತೇಗ ರೀ ತೇಗ ಟೀ
ಹಾ ಹಾ ಹಾ ಕೇಳನ್ ಕೇಳೇನ್ರಿ
ಆ ಅದನ್ನ ಅವ್ನ್ ಹಚ್ಚಿವ್ರರಿ
ಹಾ
ನಿಮ್ ಕಡೆ ಸಾಗಣಿ ಅಂತಾರನ್ರಿ ಅದ್
ಹಾ ಸಾಗುವಾಣ ಅಂತಾರೆ
ಹ ಅ್ನಚ್ಚಿರಿ ನಾವು
ಹ್ಮ
ಮತ್ತ್ ಒಳ್ಳಿ ಹಲಸಿನ ಹಣ್ಣಿನ್ ಹಲಸಿನ ಹಣ್ಣಿನ್ ಗಿಡ ಹಚೂರಿ
ಮಾವನ್ಕಾಯಿ ಗಿಡ ಅದವ್ರೀ ಹೊಲ್ದಾಗ ಎಲ್ಲಾ ಗಿಡ ಹಚಿರಿ ಮನಗ ಮನಿಗ ಆಗೋವಷ್ಟು
ಹ ಮಂ್ಣನ್ ಗಿಡ ಅವರುದ ಬತ್ತೆ
ಮನಗ್ ಏನೇನ ಮನಗ್ ಬೇಕಾಗದ ಎಲ್ಲಾ ಹಚ್ಚೂರಿ
ಹಾ
ಮನಿಗ್ ಯಾವ ಬೇಕಕ ಎಲ್ಲ ಆಯತು್ರೀ ಮನಿ ಮತ್ತ ಈಗ ಓದಿದ್ ಎಲ್ಲ ಹೊರ ತರ್ತೇವ್ರೀ
ಹ ಕೈಪಲ್ ಅಲ್ಲೇ ತರಕಾರಿ ಇಕಾರಿ ಎಲ್ಲಾ ಅಲ್ಲಿ ಹಚ್ಚರಿ ಅಲ್ಲಿ ಹಚ್ಚರಿ
ಹಾ
ಹ ಆಯ್ತ ಆಯ್ತವ ಮತ್ ಹಾಚಿತಿನ್ ತೋರ್ ನಂಬರ್ ಭ ಹೆಚ್ಚಂದ್ರ ಗಿಡ ಅದು ಅವೇ ಕೇಳಕತೀವ್ರಿ ಆಯ್ತಯ್ತು ಹಾ ಆಯ್ತಾಯಯ್ತು ಹೂ
ಹ